ಏಳಕ್ಕ
ಹ್ಮ್ ಅತ್ ಕೈ ಇದ್ಕ ಹೇಳ್ಬೇಕಾಯ್ತವ್ರ ಹಗ
ನಂಬರ್ ಕೊಡು ಒಂದ ಕೊಟ್ಟಿದ್ದಿ.
ಹ್ಮ್
ಹ ಈಸ್ಕೊಂಡು ಮಾತಾಡಲಂತ.
ಹ್ಮ್
ಅದಕ ಹಿಂಗ ಹಿಂಗ ಮಾಡ್ತಾನ ಅವನ್ೊಂದಕ್ ಸೇರ್ಕೊಂಡು ನಂಗ
ಹ್ಮ್ ಹ್ಮ್. .
ನ ಮನಗ್ ಬರ್ಲ ಅವ್ನೊಂದ ಸೇರ್ಕ
ಹ್ಮ ಬಯಸ್ ಕಲಿತಕ ಮುಚ್ಚಕೊಂದ ಇಲ್ಲ ಕೆಲ್ಸ ಮಾಡ್ತಿದ್ ನಾ ಮಾಡಕಂದ ಇರ್ದಿ.
ಇದಾನಂತ.
ಹ್ಮ
ಅದಕ್ಕ ಆ
ಅವ್ ಏನಾರ ಮಾಡ್ಕೊಂಡ ಇವ್ನ ಬರಡ್ ಬಿಟ್ರ ಏನ್ ಮಾಡ್ದಾರ ಅವಾಗ
ಹ್ಮ ಏನ್ ಮಾಡಕದ್ದು ಹಂಗೆಂತಿದಾವ ಏನಾರಿವ ಇದ್ ಮಾಡಿದ್ರ ಆಮ ಇವನ್ ಇನೇ ಬರ್ಬುಡ್ಸ ಸಾಯ್ತನ ನಾನು ಅಂತಿದ್ದ.
ಹ್ಮ
ಯಾನು ಮಾಡಕ್ಕಲ್ಲ.
ಹ್ಮ
ಯಾವ ಆಮ್ಮ ಚಿಕ್ಕಗ ಯಾರ ಹೆದ್ರಕೊಂಡನ ಅವ್ಳಿಗೂ ಎದ್ರ
ಹಯ ಎದರ ಕಳ್ಳಕ್ ಅಂದಬಿಡದು
ಹ್ಮ ಯಾರಿಗು ಎದ್ರಕಲ್ಲ
ಬೈತಾನ ಅವ್ರ ಅಪ್ಪ ಬೈಯಾಗ ಬೈತನಕ್ಕ ನಾವಿ
ಅದ್ಕೆ ಅವ್ರ ಅವ ನೀನ್ ಮಾಡ್ಬೇಡ ಬಂದಿನ ಬರ್ಲಿ ಅಮ್ಮ ಅನ್ಕೊಂಡು ಅರವ ಅವರು ಅಲ್ಲಿಯ ನೀನ್ ಇಲ್ಲೇ ಇರು ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂದ್ಬಿಟ್ಟ ಮಾತಾಡಲ್ ಅಂತ ಅವ್ರ
ಹ್ಮ
ನನ್ಗೆ ಯಾನು ತಂದುಕೊಳ್ ನ ಮಾಡ್ಲಕ್ಕಕ್ಕ ಹಿಂಗ ಮಾಡ್ತಾನ ಅನ್ನೊಂದ ಸರ್ಕೊಂಡು
ಪ್ರಸಾದ ಅಲ್ ಕೆಲ್ಸ ಇಲ್ದ ಕೆಲ್ಸ ಇಲ್ದ ಈಗ ರವಿ ಜೋತೆಗೆ ಹೋದನಂತ.
ಯಾರ
ನೀವ ಮಂಜು
ಅದ್ಕ ಬೆಂಗ್ಳೂರ್ಲ ಇದಾಗ ನಿಮ್ದಗಿದ ಮೂವೀಗ ಇಲ್ಲಿಗ ಬಂದ್ಬಿಟ್ಟ ತಾನು ಹಾಳಾಗೋದಲ್ದ ನಮನು ಹಾಳ ಮಾಡ್ತವನ.
ಅವ ಈಗ ಅದ ಎಷ್ ತಿಂಗಳು ಕೂಸು. ಒಂದ ಎಣೂ ಒಂದ್ ಗಂಡು ಒಂದ ಹೆಣ್ಣು ಹಂಗ ಅನ್ಕಂದ ಅಳ್ತಿದ ಆಗ ವಸಂತಿಗ ನಂಬರ್ ಕೊಟ್ಟಿದ್ದಿ ಮಾಡಿದ್ಲ ಅಂತ.
ಹ್ಮ ಅಕ್ಕ ಮಾಡ್ಬಿಟ್ಟುಂಗ ಹ್ಮ ಹಂಗ ಅಂದಲನಂತ ಅದಕ ಹಂಗ ಮಾಡ ಗಿಡ್ಕಬಿಟ್ಟೆ. ಕವಾ ಬರ್ಲಿ ಹೇಳ್ತೀನಿ ನಾನು ಕೈ ಮುಗಿತನಿ ಹಂಗ ಮಾಡ್ಕೊಬೇಡ ಅನ್ಕದಂತಲ್ಲ ಅಂತ ವಸಚಿ.
ಕರ್ಮ
ಹ್ಮ
ಅದ್ ಯಾವಳವತ್ತ ಕರ್ಕ ಬಂದ್ ಮಾಡವರು ಅತ್ತಾಗ
ಹ ಯಾವಳ ಮಾತಾಡಿನ ಸುಮ್ಮನ
ಅದ ಯಾರ ಅಂತ ಕೇಳಕ ಇಲ್ವ ಕೇಳ್ಬಿಟ್ಟತ್ತಂಗ ಮಾಡೋರ್ ಅತ್ತಗ ಹಂಗೆಯ ಅವ್ಳಗ
ಹ್ಮ ಅವ್ನ್ಗೇನ ಮದು ಆಗಲ್ಲ ಮಾಡ್ಕ ಸಾಯ್ಬಿಡು ನನ್ನ ಗಂಡ ಸಂಸಾರ ಓದ್ಕೊಂಡನ ನನ್ನ ಗಂಡನ್ ಹಿಂಗ್ ಮಾಡ್ತ ಕನಾಲ ಇಮಾನಕ ಕೊಬ್ಬು ಓಯುತ.
ಬೋಯ್ತಾರ ಮತ್ತೆ ಬಯ ಸರಿ. ತರ ಇನ್ ಏನ್ ಮಾಡ್ದವ ಹ್ಮ್.
ಏ ಇಲ ಅಮ್ಮ ಹಿಂಗ ಕುಡ್ಕೊಂಡ ಇದ್ ಮಾಡಡಾಮಿ ನೀ ಎರಡ್ನೇ ಯ. ಮದುವ್ ಮಾಡ್ಕಂದ್ರೆ ನನ್ಯಮಗ್ ಬರ್ಲಕ್ಕ ಏನ್ ಬಿಡಕ ಅವ.
ಹ್ಮ್ ಕ ಮಕಾನ ಹೋಗಬೇಕಂತ
ಅದೇ ಇ ಉಳ ಕಟ್ಟಗೆ ಸಾಯ್ಬೇಕುಕ್ಕು ಅಷ್ಟೇ.
ಅದ್ ಯಾವಳ ಅವ ಅವ್ರ ರಿಲೇಟಿವ್ ಇದ್ದಾರ ಅಂತಲ್ಲಾ.
ಹ್ಮ ಯಾರಕ್ಕಕ್ಕ ಗೊತ್ತಿಲ್ಲ. ಮ ತುಂಬ ನಾ. ಮನಲೋನು ಮನಲೋನು ಅಂತಿರು ಅನ ತಕ್ಕ ತೀರ್ಸ. ಸ್ಟಟ್ಟರು ನಾನು ವಾಲೂ ಬಿಡ್ಸ್ಕೊಂಡನಿಲ್ಲ ಅನ್ಭೋಯ್ತಿದೆ ದೊಡಗೆ.
ನವುನಾ
ಹ್ಮ್.
ವಾಲ ಎಲ್ ಬಿಡ್ಸ್ಕೊಟ್ರು ತಿಳ್ಕೊಂಡ ತಕೊಂಡವು
ಹ್ಮ್.
ಸ ಶುಕ್ರವಾರಕ ಅಂತ ತಕಂದುು ಹೈದಿನೈದು ಸಾವಿರಕ್ಕೆ. ಈ ತಗದಿ ಕೊಟ್ಲಂತ. ಹ ಅದ್ ನಾವ ಕಟ್ಕಬಯ್ತ ಕಟ್ಕೊಬ ಹಬಬೇಕು
ಕಂತು ತಗ ಅದೆ ಎಷ್ಟ ಕಟ್ಟಿದಾಳ ಅಂತ ಇಪ್ಪತ್ ಸಾವಿರ ಎಏಷ್ಟ ಸಾವಿರ ಕಟ್ಟಿದ್ದಾಳಂತ ಈ ಕಂತ ತ ಕೊಟ್ರ ಪುನಃ ಕೊಟ್ಟಾಳಂತ ಅಂದ ಹ್ಮ್.
ಅದಕ್ ತಕೋ ತಕಂತ ಅಂದಲಂತ ತಕಟಿ ಈಗ ಬಿಡ್ಸ್. ಯಕಂದ್ರ ನಾನು ಹಲವು.
ಹ್ಮ್ ಹಂಗಂತಿದ ದೊಡವ ಈಗ ಅವ್ರ. ಅವ್ರನ ಆಾಗರ್ಕ ವಾದ ವಾಲ್ಕ ಹಿಂಗ ಮಾಡಿದ್ರು ಇವ್ರು ಅನ್ಕೊಂಡ ಅಂತಿದ್ದ.
ಹೂಮ್. ನಮ್ಮವು ನಾವ್ ವಾಸಸವನೆ ಹೆಂಗ ಕೊಟ್ಬಿಡ್ತಿದ್ನ ಈ ಕಳಕ ಅವತ್ತು ಕೊಡ್ದವದ್ರು ಮಂಜಕ ಅವರು ಕೊಡ್ನಿಲ್ಲ. ಆ ದೀಪು ಅಂತ ಕೇಳಲೇ ಬಿಡ ಆಂತು.
ಕೇಳಲಕ್ಕ ಕೈ ಇರೋದ್ರಲ್ಲೇ ಆಗದು
ಕೊಡದೇಲ್ಲ ಅವಳಂತು. ಹ್ಮ್ ಚಿ ಮದ ಪಪ್ಪು ಕೊಟ್ನ.
ಹಾ.
ಹ್ಮ್ ಕೊಡ್ತನಿ ಬಾ ಕಳ್ಸ ಅನ್ಬಿಟ್ಟ ಆಗ. ಹ್ಮ್ ಕಳಸ್ಬಿಟ್ಟು ಈಷ್ಟ ತರ್ಸ್ತಿ ಮತ್ ಅವ ಕೊಟ್ಟನ.
ಹ್ಮ್. ಹಪಲ ಹ್ಮ್ ಅ್ರ ಯಾವ ಅವ್ರ ಹೊಟ್ಟಿವ್ರ ಕೊಟ್ಟಾರ.
ಅವಳು ಕೊಡಲ್ಲ ಈ ಪಕ್ಕದಲ್ಲಿ ದೀಪವನ್ನು ಅವಳು ಕೊಡಲ್ಲ.
ಹವ ಅವ್ರ ಕೊಡ್ಲ ಅವ್ರ ಕೊಡ್ಲ ಬಿಡಕ.
ಹೇಳ್ಕ್ಬೇಕು ಅಂದ್ರೆ ಇದ ಈ ಪಕ್ತ ರೇವಾಸಿ ಅವ್ರಿಗಿಂತ.
ಹ್ಮ್ ಅದೇ ಇವೂ ಹ್ಮ್
ಒಂತ್ರು ಮೊಳಗೆ ಎಲ್ಲಿಗೆ ಒಂಟ್ಟೋಗಿದ್ಲಂತೆ ಇಕ್ಕೊಂದು ಅಕ್ಕ ಬಂತಷ್ಟ ನಾವು ಬಂದಿದ್ಲ ಕೊಡ್ಲ ಅನಂಗ ಬ್ಯಾಡಕನ್ ಹೋಗು ನೀವೆಲ್ಲಿಗ್ ಕೊಟ್ಟ ರಿ ಹಂಗ ಇಂಗ ಅಂದ್ಲಂತ ಅವ್ವ ಎಲ್ಲಾ ಅವಳೇ ಇಕ್ಕ್ ಒಯ್ಲೆನ ಮದವೆ ನೋಡ್ಲಿಲ್ಲ
ಯಾರಿಯವಕಾವರ್
ಹಾ ಮಂಜಿ
ಹ್ಮ್
ಬಂದಿದ್ರು ಅದಕ್ಕ ಹೊಸ್ಕೊಟ ಹೊಸ್ಕೊಟ ಮೂಳ ಕೊಟ್ಟಿರ್ರ ಎಲ್ಲ ಬಂದಿದ್ರು
ಹ್ಮ್ ಬಂದಿದ್ರಲ್ಲ
ಮಾಲೆ ಸಣ್ಣ ಬಯಣ್ಣ ರೇವಕ್ಕ ಮಂಜಿ ಜಡಸ್ತ್ ಸಮಿ ಜಡ ಸಾಮೀನು ಬಂದಿದ್ನ ಬಯಿಂದ ನೈಟ
ಹೆಂಗಂತಿನ ಕೇಳ್ತನ ಅಡ್ರೆಸ್ಸ್ದ್ಎಲ್ಲಿ ಅಂತ
ಹ
ಹಾ ಹ ಎಲ್ಲೆನವ ಗೊತ್ತಿಲ್ಲ ಎಲ್ಲೆನ್ ಕೇಳ್ತಿನ್ನ
ಆನಂದ್ ಜೈನ ಮಗನ್ ಕರ್ಕೊಂಡ ಬಂದಿದ್ನಂತ
ಹ್ಮ್ ನೀವ ನಿಮ್ ಗೋಳೂರಿಂದ ಪ್ಯಾಕ್ ಇಬ್ಬರಿಗಾಯಿ ಇಬ್ರು ಮೂರ ಜನ ಮೂರು ಜನ ಬರ್ತರತ್ತ್ ಅಕ್ಕ
ಎಷ್ಟ್ರೀ ಅನಂತ ಹೇಳು
ಒಬ್ಬ ಮಹೇಶ್ವರಿ ಅಂತ ಬರ್ತಳ ಅವಳ ಗಂಡ ಸೀಮೆ ಎಣ್ಣೆ ಹುಯ್ಕೊಂಡ ಸತ್ತೋದ್ನಂತ
ಹಾ
ಇದಕ್ಕ ಐದ ವರ್ಷದ ತಲಿಸಿ ಮನ್ಯಾಗ್ ಕಸ ತೊದ್ನಂತ ಅವಗಂಡ
ಹಾ ಇನ್ನಬ್ರು
ಮಗ ಮಾಗಳ್ನ ಅಲ್ಗೆ ಕೊಟಾಳ ಲೈನೆಮೆನ ಅಂತಮ್ಮ ಕರೆಟನದು ಆನ್ಲೈನ್ ಹ ಆಲ್ರೆಡಿ ಕೊಟ್ಟಾಳ ಒಂದ ಊರ್ಗ ಗೋಳೂರ್ಗಿಗೆ ಮಗಳ್ನ ಆವೊಬ್ಬ ಇನ್ನೊಬ್ಬ ಮಾಡ್ರಳ್ಳಿಯಿಂದ ಗೋಳರ್ಗೆ ಸೇರು ಹೋಕ್ಲಂತ ಅವ ಅದೇ ಆಳಪುರಕ್ಕಾಗಿ ಆಳಾಪುರದಿಂದ ಗೋಳರ್ಲಿ ಬಂದ ಸೆರ್ಕೊಂಡರದಂತ ಅವ್ರು
ಹ್ಮ್ ಇನ್ನೊಬ್ಳು
ಯಾ ಅವ್ಳ ಮಗಳಿಗೆ ಇನ್ನೊಬ್ಬ ಅವ್ಳನು ತಮ್ಮನ್ಗೆ ಮಾಡಿ ಅದು ಬಾಳದೆಯ ಅದು ಕೆಲ್ಸ ತುಬತ್ತದ
ಹ್ಮ್
ಹಾ ವ ಮನ್ಮ ನಿಮ್ ಮಹೇಶ್ ಅವ್ರ ಮನದಲ್ಲ ಆದ್ರಿಂದ ಮೇಕೋಬೇಕು
ಹ್ಮ್
ಅವಳ ಅವಳ ಹೆಸ್ರು ಮಂಜುಳ ಅಂತ.
ಹ್ಞ
ಹ್ಮ್ ನಿಮನೆಲ್ಲ ಏಳ್ತಾಳ ಗೊತ್ತು ಅಂತಳ ಅವ
ಹೇ ನಾವ ನೋಡಿ ನೋಡಿ ಮೇನಗರ ಗೊತ್ತಗಾರ ಅಷ್ಟು
ಹ್ಮ್ ನಿಮ್ಮ ಭಾವ ನಿಮ್ಮ ಮನಿ ಅಮ್ಮವ್ರ ಎಲ್ಲಾ ಗೊತ್ತು
ಹ್ಮ್ ಅದೇ ನಮ ನೋಡ್ ನೋಡಳ ನಾವ್ ನೋಡಿಮೇನ್ಗದ ಇವ ಅಂತ ಗೊತ್ತಿಲ್ಲ ಅಷ್ಟ ಮಾರ್ತಾಂಗದ ಯಾರ ಅಂತ ಅಷ್ಟು ಗೊತ್ತಿಲ್ಲ ಅಂಗಾರ
ಇದಾಗ ಹಳ್ತ ಗೊತ್ತವ್ರ ಎಲ್ಲಾರ ಪ್ರಿಂಟ್ ಕೊಬ್ಬಿಟ್ಟ ಹೋಗರ ಅವ್ರ ಇವೆಂತ ರತ್ರಿನಾಗ ಮದುವ
ಹೆ
ಹ್ಮ ನಾವು ಬಂದ ಮದಗ ಹೋಗಿದ ಬಂದ ಅಂತಿದೆ
ಹ್ಮ್
ಚೆನ್ನಾಗಿ ಮಾತಾಡ್ಸ್ತ ಗೊತ್ತಿ ಎಲ್ಲ ಗೊತ್ತುಕೋವ ನಮ್ಗ ಅನ್ಕೊಂಡ ಅಂತಿದೆ.
ಹೆ ಹ್ಮ್ ನನಗೇನ ಏನ್ ಅತ್ತಗ ಎಲ್ಲ ಗೊತ್ತಿಲ್ಲ ಅತ್ತಗ
ಅವತ್ತು ಮದು ಮುಗಿಸಕು ಹೋಗಿದ್ ಅವರ ಮನ್ಗ ಹಂಗೆ
ಹೆ
ಗೋಳರ್ಗೆ ಹೋಗಿ ಹೋಗಿದ್ನಿ
ಹ್ಮ್
ನಾ ಹೆಸರಟ್ಟಿಂದ ಮ್ಯಾಕ್ ಹೋಗ್ಬೇಕು ಇವ ರಾಚಯ್ಯ ಅವನಲ್ಲ ಅವ್ರಟ್ಟ ಅಮೊ ಆವ ಆ ಬೀದಿ ದಿಕ್ಕ ಇರೋದು ಅವ್ರ ಮನ
ಹ್ ಆ ಬೀದಿಲ್ ಎತ್ತಗ ಹೋದ್ರ ಎಂತ್ರ ಆಗ್ಸಕ್ಕ ಹೋಗ
ಆ ಬೀದಿಗ ಹಿಂಗ ಹೊಯ್ತಿ ನೀ ನಾ ಹೆಸರಟ್ಟಿ ಹಂಗೋಯ್ತೀನಿ
ಹ್ಮ್
ಅವರ ಟೀಚರ್ ಕನರುದು ಅವರು ಅವರ ಟೀಟಾವಿಯ ಅಣಗದು
ಯಾರಟ್ಟ ತಾವ ರಥಪಲ್ಲೆ
ಬರ್ತರಿ ಮೂರ್ ಜನ ಬರ್ತಾರ ಅಷ್ಟೇ
ಪ್ಯಾಟ್ರಿಗಳಗ ಹಯ್ತರ ಕೆಲ್ಸಗ ಹೋಯ್ತಾರ ಹುಡ್ಗರು ಹ್ಮ್ ನೇನು
ನೀ ಯಾನೂ ಇಲ್ಲ ನಾನು ಇಲ್ಲ ಮಳೆ ಉಯತದೆ ಈಗ
ಹ್ಮ ನಿರ್ ಬಿಸ್ಲ ಹೊಡಿತಾ ಇದೆ
ಈ ಬಿಸಿ್ ಒಳ್ದಿತ್ತು ಬತ್ತ ಈಗ ಮಳೆ
ಹ್ಮ್
ಮರಗಳು ಹೀಟಾದ
ನಮ್ಮ ತಾನ ಎನ್ನ ಇಸತ್ಲಿ ಈ ಸತ್ಲಿ ಬತಿತ್ತು ಅನ್ಗದ ಮೂರ್ ಗಂಟೆ ಮೂರ್ವರ ಬರತಿತ್ತು.
ಹ ನೀ ಎಲ್ಲ ಬೋರ್ವೆಲ್ಲ ಎಲ್ಲ ಇಲ್ಲೇ ನೀರ್ ಬತ್ತ ಎಲ್ಲ ಬೋರ್ವೆಲು ಕಾವೇರಿ ನೀರು ಕಲೆಕ್ಷನ್ ಕೊಟ್ಬಿಟ್ಟು ಸಂಪು ಹೋಗ್ಬಿಡ್ತಾವ ನೀರ್ ಬತ್ತ ಎಲ್ಲ ಎಲ್ಲಾ ಸ್ಟಾಪ್ ಆಗೋಗವ ಇನ್ನೇನು
ಇದು ಬೇಕಾಗಿರೋ ಟೈಮ್ಗುಲ್ಲ ಬೇಡದಾ ಎರೋ ಟೈಮ್ಗ ಹೋಗ್ತ
ಹಾ ಹಂಗ್ಯೆ
ಊರ್ ಕತಿಯ ಬುಕ್ಕ ಬರ ನಂಗಳೆಲ್ಲ ಮಾಡ ಬರ್ತಿರಿ
ನೀರ್ ಬತ್ತೀರ್ನಿಲ್ವಾ ತುಂಬಕತಿತ್ತು ಒಳ ತಡ ಹಂಗೆ ಇರು ಮಾಡ್ತನಿ.